ಆ
ಕಿ ಕೇಳಿ ಮೇಡಮ್ ಏನ್ ಮಾಡ್ತಿದ್ದೀರಾ
ಗುಡ್ ಮಾರ್ನಿಂಗ್
ಗುಡ್ ಮಾರ್ನಿಂಗ್
ಏನ್ ಮಾಡ್ತಾ ಇದ್ರಿ ಸುನೀತಾ ಮ್ಯಾಮ್
ನಾವು ಟಿಫನ್ ಮಾಡ್ತಿದ್ವಿ
ಹೌದಾ ಏನ್ ಟಿಫನ್ ಪ್ರಿಪೇರ್ ಮಾಡ್ತಿದ್ದೀರಾ
ಇವತ್ತು ಮುದ್ದೆ ಮೊಳಕೆಕಾಳು ಸಾಂಬಾರು ಅನ್ನ
ಬಟನೆನಕ ಬಾರಹೋಗಿ ಹ್ಮ ಮುದ್ದೆಗೆ ಏನು
ಮೊಳಕೆ ಕಾಳ
ಮೊಳಕೆ ಕಾಳ ಸಾಂಬಾರಾ ಹ್ಮ್ ಹ್ಮ್ ಹ್ಮ್ ಹ್ಮ್ ಬೇರೆ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ ನಾನು ಅಂದ್ರೆ ಬೇರವ್ರಿಗೆ ಯಾರಿಗಾದ್ರು ಹಿಂಗ ಮಾಡ ಮಾಡಿದಾಗ ಅವ್ರ ಬರೀ ತಿಂಡಿ ಐಟಮೇ ಹೇಳ್ತಿರ್ತಾರೆ ವಾಂಗಿ ಭಾತ್ ಮಾಡ್ದ ಇಲ್ಲ ಮಾಡ ಪಲಾವ್ ಮಾಡಿದೆ ಬಿರಿಯಾನಿ ಮಾಡಿದೆ ಅಂತ ನಿಮಗ್ ಫೋನ್ ಮಾಡಿದಾಗ ನೀವ ಯಾವಾಗ್ಲ ಮುದ್ದೆ ಮಾಡಿದೆ ಈ ತರ ಸಾಂಬಾರ್ ಮಾಡಿದೆ ನಿಮ್ದ ಒಂ ತರ ಡಿಫ್ರೆಂಟ್ ರೆಸಿಪಿ ಅವ್ರದ ಒಂತರ ಡಿಫ್ರೆಂಟ್ ರೆಸಿಪಿ ಚೆನ್ನಾಗಿದೆ ಏನೋ ಒಂತರ
ನಮ್ದ ಹಳ್ಳಿ ಅಲ್ವರಿ ಅದಕ್ಕೆ ಮುದ್ದೆ ಜಾಸ್ತಿ ನೋ
ಹೌ ಹೌದು ನಿಮ್ದೆಲ್ಲಾ ಹೆಲ್ತಿ ಫುಡ್ ಹೌದು ಆಯಲ್ಲೆಸ್ ಹೆಲ್ತಿ ಫುಡ್ಡು
ಹಾ ನಿಮ್ದೇನ್ ತಿಂಡಿ
ನಮ್ದು ತಿಂಡಿ ಇಲ್ಲ ಇವತ್ತು ಮಕ್ಳಿಗೆಲ್ಲ ಸ್ಕೂಲ್ ರಜಾ ಇದೆ ಹಂಗಾಗಿ ಇವತ್ತು ಡೈರೆಕ್ಟ್ ಸಾಂಬಾರ ಅನ್ನ
ಹಓ
ಅನ್ನ ಸಾಂಬಾರು ಹ್ಮ್ ಹೌದು ಸಾಂಬಾರು ಕಡ್ಲೆಕಾಳಿ ಸಾಂಬಾರ್
ಹಾ
ಸ್ಕೂಲ್ ಇದ್ರಷ್ಟೇ ಟಿಫನ್ ನಮ್ದು ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಊಟಾನೆ ಹಾ
ಏನ್ ತಿಂಡಿ ತಿಂತೀರಾ ಬಿಡ್ರೆ
ಹೌದು ಆಯಲ್ ಹೌದು ಆಯಲ್ ಲೆಸ್ ಮಾಡ್ಕೊಂಡ್ ತಿನ್ಬೇಕ ಯಾವ್ದನ್ನು
ಹ್ಮ್ ಹ್ಮ್
ಹ್ಮ ಎಲ್ಲಾ ಕಲ್ಬೇರ್ಕೆ ಫುಡ್ ಮೇಡಮ್ ಇವಾಗ ನಮ್ ಕರ್ನಾಟಕ ನಮ್ ಇಂಡಿಯ ಏಳೆ ಎಲ್ಲ ಕಲ್ಬರ್ಕೆ ಅದೇ ಫಾರಿನನ್ ಅಲ್ಲಿ ನೋಡಿ ಮೇಡಮ್ ಅವ್ರು ಹೆಂಗಿರ್ತಾರೆ ಅವ್ರ ಸ್ಕಿನ್ ಹೆಂಗಿರುತ್ತೆ ಅವ್ರ ಬಾಡಿ ಹೆಂಗಿರುತ್ತೆ ಎಲ್ಲೂ ಫ್ಯಾಟ್ ಇರಲ್ಲ ಅವಿಗೆ ಮತ್ತೆ ಎಲ್ಲೂ ಸ್ಕಿನ್ಲ್ಲಿ ಒಂದು ಪಿನ್ ಪಾಯಿಂಟ್ ಕೂಡ ಎಲ್ಲೂ ಮಾರ್ಕಿರಲ್ಲ ಏಕೆಂದ್ರೆ ಅವ್ರು ತಿನ್ನ ಆಹಾರ ಅದೇ ತರಾನೇ ಇರುತ್ತೆ ಎಲ್ಲ ಎಲ್ಲಾ ಹೈಜಿನ್ ಆಗಿರುತ್ತೆ ಅವ್ರ್ದು
ಮತ್ತೆ ಯೋಗ ಮಾಡ್ತಾರೆ ಹ ಎಕ್ಸಸೈಜ ಮಾಡ್ತಾರೆ
ಹ್ಮ
ಹ ಯೋಗ ಎಲ್ಲ ಮಾಡ್ಬೇಕು ಮೊನ್ನೆ ತನೇ ಯೋಗ ಡೇ ಸೆಲೆಬ್ರೇಟ್ ಮಾಡಿದ್ರ
ಹ್ಮ್ ನೀವು ಎಲ್ಲಾ ಮಾಡ್ತಿರ್ತೀರಾ ಡಂಬಲ್ಸು ಅದೆಲ್ಲಾ
ಹ ಡಂಬಲ್ಸು ಸ್ಕಿಪ್ಪಿಂಗು ಎಲ್ಲಾ ಮಾಡ್ತಿರ್ತೀವಿ
ಹ್ಮ್ ಹ್ಮ್ ಹ್ಮ್ ಹ ಹೌದಾ
ಯಾಕ ಕೃ ಶಿ ಈತ ಆಗ್ಬಿಟ್ಟಿದೆ
ಏನ ಒಂದೊಂದ್ಸತಿ ಬರುತ್ತದೆಲ್ಲ ಹೊರಗಡೆ ಬರ್ಬೇಕಟಸ್ನೆಲ್ಲಾ
ಹ್ಮ್ ಹ್ಮ್
ಹ್ಮ್
ಅಕ್ಷಿ ಹಾಕದ್ರೆ ಟ್ಯಾಕ್ಸಿನೆಲ್ಲ ಹೊರಗ್ ಬರುತ್ತಾ
ಹೌದೌದು ಮತ್ತೆ
ನನ್ ಫ್ರೆಂಡ್ ಒಬ್ಳಿದಾಳೆ ಅವ್ಳಿಗೂ ಇದನ್ನ ಸಜೆಸ್ಟ್ ಮಾಡೋಣ ಅಂತ ಇದೀನಿ
ಹ್ಮ್ ಹ್ಮ್ ಹ್ಮ್ ಯಾರು ನಿಮ್ ಫ್ರೆಂಡ್ ಯಾರೋ ಕ್ಲಾಸ್ಮೇಟ್ಸ್
ಕಲಸ್ಮೆಟ್
ಮಾಡಿ ಮಾಡಿ ಮಾಡಿ
ಹ್ಮ್
ಹಾ ಮಾಡ್ಕೊಡಿ ಪಾಪ ಮತ್ತೆ ಅವ್ರಾಗವಾಗ ಕಾಲ್ ಮಾಡ್ತಿರ್ತಾರ
ಹಾ ಮಾಡ್ತಿರ್ತಾರೆ
ಹಾ ಮತ್ತೆ ಆರೋಗ್ಯವಾಗಿದಾರಂತ
ಹೌದದು ಕಾಲು ಅದೇ ಇನ್ಫೆಕ್ಷನ್ ತರ ಆಗ್ಬಿಟ್ಟು ಒಂದ್ ಎರಡ್ ಮೂರ್ ಸಲ ಆಪ್ರೇಷನ್ ಆಯ್ತು
ಹ್ಮ್
ಸುಮ್ನೆ ವಾಷಿಂಗ್ ಮಿಷೀನ್ ಗೆ ಹಿಂಗ ತಗ್ಲಸ್ಕೊಂಡಿರೋದಕ ನೋಡ್ರಿ ಹಿಂಗ ಆಗ್ಬಿಡ್ತ ಅವಳಿಗೆ
ದುಡ್ಡ್ದಾರ ಹಂಗೆ ಅದೇನ್ ಗೊತ್ತಾ ಇಷ್ಟುನ ಇಷ್ಟು ದೊಡ್ಡದ ಮಾಡ್ಕೊಂಡು ಇದ್ ಮಾಡ್ತಿರ್ತಾರೆ ಅದ ಬಡವರು ಬ್ರ್ರ ಅದಕ್ಕನ ಔಷಧಿಚ್ಕ್ ಇನ್ನೊ್ ಹಚ್ಕ್ ಗಾಯ ವಚಿ ಮಾಡ್ತಾರೆ
ಹ್ಮ
ಇಲ್ದ ಇರೋರ್ಗೂ ಅದೇ ವ್ಯತ್ಯಾಸ
ಒಂದ್ ಎರಡ್ ಮೂರ್ ಆಪ್ರೇಷನ್ ಆಯ್ತು ಪಾಪ ಚಿಕ್ಕ ಪಾಪು ಬೇರೆ ಇದೆ ಅವಳಿಗೆ
ಹ್ಮ ಇವ ಪಾಪು ಅವ್ರಪ್ಪಜ್ಜಿ ಅವ ತಾತ ಅಜ್ಜಿ ಇ ಹತ್ರ ಐತೆ ಇವಳು ಅವ್ರ ತವ್ರ ಮನೇಲ್ಲಿದ್ದಾಳೆ
ಹ್ಮ ಹಾ ಹಾ ಹ್ಮ
ಹ್ಮ್
ಹ ಏನೋ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದೇನೋ ಏನಾದ್ರು ಅನ್ಸುತ್ತೆ ಮಗುನ್ ಬಿಟ್ಟು ಯಾರು ಅಂಗ್ ತಾಯಿ ಇರಲ್ಲ ಅದ್ ಏನ್ ಅಂತ ಗೊತ್ತತ್ತಾಂಗಿಲ್ಲ
ಹ ಪಾಪು ನೋಡಕೂ ಕಳ್ಸಲ್ಲ ಅವರು ಅವ್ರ ಮನೆಯಲ್ಲೇ ಇಟ್ಕೊಂಡಿರ್ತ
ಹಾ ಮತ್ತ ಏನೋ ಆಗಿರುತ್ತೆ ಹಂಗಾಗಿ ಅವ್ರ ಮನೆಗ್ ಇರ್ತಾರ ಇಲ್ಲಾಂದ್ರೆ ನಮ್ ಬಿಟ್ಟಿದಕ್ ಸಾಧ್ಯನೇ ಇಲ್ಲ ಅವ್ರು
ಅದೇೆಯುಳಿಗೆ ಓಡಾಡಕ್ಕೂ ಬರಲ್ಲ ಅಲ್ಲ ಅಲ್ವಾ ಸೊ ಅಲ್ಲಿ ಅವ್ರಗ್ ಯಾಕೆ ತೊಂದ್ರೆ ಕೊಡ್ಲಿ ಅಂತ ಇಲ್ಲಿ ಇದ್ದಾಳೆ ಅನ್ಸುತ್ತೆ
ಹ್ಮ್ ಏನೋ ಒಳಗ ಒಳಗ ಇರ್ತಾವೆ ಮೇಡಮ್ ಪಾಪ ಹೇಳ್ಕಳಲ್ಲ ಅವ ಹೇಳ್ಕೊಕ್ ಕಷ್ಟ ಆಗುತ್ತೆ ಏನಾದ್ರೂ ಇರುತ್ತೆ ಒಟ್ಟು ಮಗುನು ನೋಡಕ್ ಕಳಸ್ತ ಇರೋಂತ ಸಿಚುವೇೇಶನ್ ಅಂದ್ರೆ ಏನೋ ಇರುತ್ತೆ ಮತ್ತೆ ಏನೋ ಮ್ಯಾಟರು ಹ್ಮ್ ಮತ್ತೆ
ಮತ್ತ ಹೇಳಿ
ಹ್ಮ್ ಏನಿಲ್ಲ ಮೇಡಮ್ ಹೇಳ್ಬೇಕ ಹೇಳಿ ಮತ್ತೆ ಜಮೀನ್ ಕಡೆಗೆ ನೋ ಇಲ್ವಾ
ಹಾ ಇವಾಗ ಸ್ವಲ್ಪ ಮಳೆ ಬಂತಲ್ಲ ನಮ ಜಮೀನೆಲ್ಲಾ ಉಳುಮೆ ಮಾಡಿದೀವಿ
ಹಾ
ಹ್ಮ ಇದು ನೆಕ್ಸ್ಟ್ ಮಳೆ ಬಂದ್ರೆ ರಾಗಿ
ಹ್ಮ
ಆತರುದೇಏನಾದ್ರು ಆಗ್ತದೆ
ಹಾ ಹಾ ಹಾ ಹೌದಾ ಹ್ಮ ಮತ್ತೆ
ಹೇಳಿ ಮತ್ತೆ
ಇನ್ನೇನ್ ಇಲ್ಲ ಹೇಳ್ಬೇಕು
ಹ್ಮ್ ಇವತ್ತು ರಜಾ ಇದೆ ಮತ್ತೆ ಎಲ್ಲಿಗೆ ಊರಿಗೆ ಏನಾದ್ ಹೋಗ್ತೀರಾ
ಎಲ್ಲೂ ಹೋಗಲ್ಲ ಮೇಡಮ್ ಸ್ದಿ ಕೊಂಚೂರು ಮೈಂಡ್ ಅಪ್ಸೆಟ್ ಆಗಿದೆ ಬೇಜಾರಿದೆ ಎಲ್ಲೂ ಹೋಗಲ್ಲ ಮನಲ್ಲೇ ಕುತ್ಕೊಂಡ ಆರಾಮಾಗಿ ರೆಸ್ಟ್ ಮಾಡ್ತೀವಿ
ಹ್ಮ್
ಹ್ಮ್ ಸುಮ್ನೆ ಹೋದ್ರೆ ಸಾವಿರಾರು ಗಟ್ಲೆ ಖರ್ಚು ಅದ್ರಲ್ಲೂ ಏನಂತ ಸ್ಯಾಟಿಸ್ಫೈಡ್ ಆಗಲ್ಲ ನ್ನ ಆಕೆ
ಹ್ಮ್ ಇವಾಗ ನಾಳೆನು ರಜಾ ಇವತ್ತು ರಜಾ ನಾಡಿದ್ದು ರಜಾ ಮೂರ್ ದಿನ ಟೈಮ್ ಇದೆ ನೋಡಿ
ಹೌದೌದು ನಾವು ಕೊಂಡು ಸಿಗ್ ಹೋಗೋಣ ಅ ಹೇಳ್ತಿದ್ದಾರೆ ನಾವ್ ಫ್ರೆಂಡ್ ಇಲ್ಲೊಂದು ಫಂಡುಸ್ ಅಂತ ಮಾಡಿದಿದ್ದಾರೆ ವಾಟರ್ ವರಡು ತುಂಬಾ ಚೆನ್ನಾಗಿ ಅವರಿಗೆಲ್ಲ ಓನರ್ ಎಲ್ಲ ತುಂಬಾ ಪರಿಚಯ ಅಲ್ಲ ಎಲ್ಲಾ ಫ್ರೀ ಇರುತ್ತೆ ಅದಕ್ಕೆ ಹೋಗಣ ಅಂತ ಅನ್ಂತಿದಿದ್ದಾರೆ ನಾನು ಹೋಗಂಗ ಇರ್ಲಿಲ್ಲ ನೀರೆಲ್ಲ ಆಟಾಡದಲ್ಲ ಹಂಗಾಗಿ ಅದಕ್ಕೆ ಭಾನವಾರ ಹೋಗೋಣ ಬಿಡ್ರಿ ಅಂತ ಹೇಳಿದೀನಿ
ಹ್ಮ್
ಭಾನುವಾರ ಫಂಡೋಸಿಗೆ ಹೋಗ್ತವಿ
ಹ್ಮ್
ಹಾ ಮಕ್ಳ ಪಾಪ ತುಂಬಾ ದಿಸ್ದಿಂದ ಕೇಳ್ಕೊಂತಾರೆ ಹೋಗ್ ಬರೋಣ ಅಂತ ಹ್ಮ್ ಮತ್ತೆ ತೌಸಂಡ್ ಮಾಡಿದ್ದಾರೆ ಅಂತ ಅಂದ್ರು ನೈನ್ ನೈನ್ಟಿ ನೈನ್ ಅಂತೆ ಮಕ್ಳಿಗೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ನಮ್ಗೆಲ್ಲ ಏನ್ ಫೀಸ್ ಇಲ್ಲ
ಹ್ಮ್
ನಾವೇನ್ ಫೀಸ್ ಕೊಡಲ್ಲ
ಎಂಟುನೂರು ರೂಪಾಯಿ ಇತ್ತುಬ್ಬೊಬ್ಬ್ರರಿಗೆ
ನೈನ್ ನೈಂಟಿ ನೈನ್ ಮಾಡಿದಾರಂತೆ
ಹ್ಮ ಸಾನ ಸ
ಅಷ
ಮತ್ತೆ ಏನ್ ಮೇಡಮ್ ಸಮಾಚಾರ
ಹ್ಮ ಹ್ಮದ
ನಿಮ್ದು ಟಿಫನ್ ಆಯ್ತಾ
ಹ ಅನ್ನ ಸಾಂಬಾರ್ ಆಗಿದೆ ಆ ಮುದ್ದೆ ಮಾಡ್ಬೇಕು ನೀವು ಜೋಳದ ಮುದ್ದೆ ತಿಂತೀರಾ ಇನ್ನು ರಾಗಿ ಮುದ್ದನ
ಊರ್ಗಳಗ್ ಹೋದ್ರೆ ಯಾವ ಮುದ್ದೆ ಕಿರು ತಿಂತೀವಿ ಇಲ್ಲೇನೆ ಯಾವ್ದು ಮಾಡಲ್ ಮುದ್ದೆ
ಹ್ಮ್
ಹ್ಮ್ ಯಾರು ಹ್ಮ್ ಮತ್ತೆ ಮಂತ್ರಾಲಯ ಹೋಗ್ ಬಂದಿದ್ದಾರೆ ನಮ ಫ್ರೆಂಡ್ ಬಂದಿದ್ರು ಮಂಡ್ಯ ಇಿಂದ
ಹ್ಮ
ಹ ಅಂದ್ರೆ ನಾವ ಒಂದ್ ಇಪ್ಪತ್ತೈದು ವರ್ಷದ ಫ್ರೆಂಡ್ಸು ಹ್ಮ್ ಸುಮ ಅಂತ ಅ ಹೇಳಿ ಅವ್ರ ಮಗಳು ಇಲ್ಲಿಗ್ ಟ್ರಾನ್ಸ್ಫರ್ ಆಗಿದೆ ಇವಾಗ ದಾವಣಗೆರೆ ಹ ರೆಜ್ಮಾಂಡ್ರಿಗೆ ದಾವಣಗೆರೆಗೆ ಟ್ರಾನ್ಸ್ಫರ್ ಆಗಿದೆ ಅವರಲ್ಲ ಒಂದ ಎರಡ್ ಮೂರ್ ತಿಂಗ್ಗಳ ಆಯ್ತಂತೆ ಇಲ್ಲಿ ಬಂದು ದಾವಣಗೆರೆಗೆ ಇಲ್ಲಿ ಬಂದ್ಮೇಲೆ ಪ್ರೆಗ್ನೆಂಟ್ ಆಗಿದಾಳ ಮಗಳು ಹ ಅದಿಕ್ಕೆ ನನ್ ಫ್ರೆಂಡ್ ಬಂದಿದ್ಲು ಈಗ ಒಂದ್ ವಾರ ಆಗಿದೆ ಅವಳು ಬಂದು ಸುಮ್ ಫೋನ್ ಮಾಡ್ತಿದ್ದಾಳೆ ಬರ್ರಿ ಬರ್ರಿ ಇಷ್ಟತ್ರ ಬಂದ್ರುನು ಬರಲ್ವಲ್ಲ ಅಂತ ಅವ್ರ ಮಗಳು ಬೇರೆ ಪ್ರೆಗ್ನೆಂಟಾ ಹಂಗಾಗಿ ನಿೆನ್ನೆ ಮೊನ್ನೆ ಎಲ್ಲಾ ಮಂತ್ರಾಲಯವು ಹೊರಟ ಅವ್ರರು ನನಗಂತೂ ಎಷ್ಟ್ ಫೋರ್ಸ್ ಮಾಡಿದ್ರು ಕಾರಾರ್ಲ್ಲಿ ಹೋಗ್ ಬಂದ್ರು ಅವ್ರ್ದೇ ಕಾರಿದೆ ಆ ತುಂಬಾ ಫ್ರೀ ಇತ್ತಂತೆ ಬರಲಿ ಮಕ್ಳನ್ನೆಲ್ಲಾ ಕರ್ಕೊಂಡು ಮಂತ್ರಾಲಯ ಹೋಗೋಣ ಅಂತ ಕರದ್ರು ನಾನ್ ಬೇರೆ ಹೋಗಂಗ ಇರ್ಲಿಲ್ಲ ಮತ್ತ ಇವ್ರಿಗೆ ಬೇರೆ ಸ್ಕೂಲ್ ಇತ್ತು ತ್ತ ಹೋಗ್ಲಿಲ್ಲ ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ ಸಂಡೆ ಆದ್ರು ಬಾ ಅಂತ ಕರಿತಿದ್ದಾಳ ನೋಡ ನಾ್ ಹೋದ್ರೆ ಸಂಡೆ ದಾವಣಗೆರೆಗಾದ್ೂ ಹೋಗ್ತಿನಿ ಇಲ್ಲಾಂದ್ರೆ ಇಲ್ಲಿಗಾದ್ೂೋಗ್ತೀನಿ
ದಾವಣಗೆರೆ ನ್ೀ ಏನ್ ತೊಂಬತ್ ಕಿಲೋಮೀಟರ್ ಆಗುತ್ತತ್ ನಿಮ್ಗೆ
ಹೌದು ಹೋಗ್ ಬರ್ಬೋದು ಯಾಕೋ ಹೋಗಕ ಮನ್ಸಿಲ್ಲ ಎಲ್ಲಿಗ್ ಹೋಗಕ್ಕ ಪಾಪ ಅವಳು ಅಪ್ರೂಪಕ್ ಬಂದಿದ್ದಾಳೆ ತುಂಬಾ ವರ್ಷದ ಫ್ರೆಂಡ್ ಇಷ್ಟ ಹತ್ರ ಬಂದ್ರು ಬರ ಲ್ಲಲ್ಲ ಅಂತ ಏನ್ ಬೇಜಾರಾಗಿದಳ ಅವಳು ಹೋಗಿದ್ರೆ ಅವ್ರ ಜೊತೆ ಮಂತ್ರಾಲಯಕ್ ಹೋಗ್ ಬರ್ಬೋದುಿ ಇಲ್ಲ ಪ್ರೆಗ್ನೆಂಟ್ ಅಲ್ಲ ಇನೇನು ನೈನ್ ಮಂತ್ ವರೆಗೂ ಇರ್ತಾರೆ ಅವ ಅವಳನ್ ಕರ್ಕೊಂಡ್ ಹೋಗ್ತಾರೆ ಅವ್ರ ಮನೆಯರು ಇರ್ತಾರೆ ಇಲ್ಲ
ಹ್ಮ್
ಹ್ಮ್ ಮತ್ತೆ
ಹ್ಮ್ ಸರಿ ಹೋಗ್ ಬನ್ನಿ ಪಾಪ ಅಷ್ಟು ಫೋರ್ಸ್ ಮಾಡಿ ಇಟ್ಟಿದ್ದಾರೆ
ಹ್ಮ್ ಹೋಗ್ಬೇಕು
ಹ್ಮ್್ಮ
ನೋಡೋಣ ಮೈಂಡ್ ಹೆಂಗ್ ಇರುತ್ತ ಅವತ್ತಿನ ಮೈಂಡ್ ಹಂಗೆ ನಂದು
ಹಾ
ಹಾಂ ಮತ್ತೇನ ಹದ್ನೋಳಕೇನ ಬರ್ಡ ಐತಂತೆ ಮಗಳ್ದ
ಹಾ
ಯಾದ್ ಬರಿ ಇವಾಗ ಬರಕ್ ಆಗಿಲ್ಲ ಅಂದರೆ ನೋಡನ್ ಬರ್ಡಗಾರರು ಹೋಗತ್ಲ ಏನಾದ್ರು ಕೊಟ್ಬಿಟ್ಟು ಮಾತಾಡಸ ಬರ್ತೀನಿ ಹ್ಮ ಹೌದೌದ ಹೌದು ಏನ್ ನಾವ್ ಬಾಳ ವರ್ಷದ ಫ್ರೆಂಡ್ ಬಿಡ್ರಿ
ಹ್ಮ್
ಸರಿ ಮೇಡಮ್ ಒಂದ್ ಕಾಲ್ ಬರ್ತಿದೆ ನಾನ್ ಮಾಡ್ತೀನಿ
ಹಾ ಸರಿ ಹ